ಹಲೋ ಏನು ದಿನಾ ಮನೆವರ್ಸುದ. ಏ ಇಲ್ಲ ಒಂದ್ ಸ್ವಲ್ಪ ಜೋರಾಗ್ ಮಾತಾಡು ನೀನು ಮಾತಾಡದು ಕೇಳ್ಸ್ದೇ ಇಲ್ಲ. ನಂಗೆ ಅಯ್ಯಪ್ಪಾ ಇಷ್ಟ್ ಜೋರಗ್ ಮಾತಾಡ್ತೀನಿ. ಇವಾಗ್ ಸೊಲ್ಪ ಕೇಳುಸ್ತಾ ಇದೆ ದಿನ ಮನೆ ಒರ್ಸೋದ. ಮತ್ತೆ ಮೊನ್ನೆ ರಜೆ ಆಗಿದ್ನಲ್ಲಾ ಹ.
ನನ್ನೆ ಸೋಮುವಾರ ಒರ್ಸಿರ್ಲಿಲ್ಲ ಭಾನುವಾರ ಒರ್ಸಿದೆ ಅದ್ಕೆ.
ಅದೆ ಅದುಕೆ ಇವತ್ತು ಒರುಸ್ದೆ ಹ್ಮ ಸ್ಕೂಲ್ಗೆ ಹೋದ್ರ ಅವ್ರು. ಕರ್ನ್ಮೆಂಟ್ಗೆ. ಬಾವಾ ಕೆಲ್ಸುಕ್ ಒಯ್ತಾ. ಇಲ್ಲ ಇಲ್ಲೇ ಇತ್ಲಲ್ಲಿ ಕೆಲ್ಸ ಇತ್ತು ಅಂತ ಇಲ್ಲೇ ಮಾಡ್ ಹ್ಮ ಹೋಗಿಲ್ಲ.
ನಾನಿಲ್ಲಿ ಶೃತಿ ಅಕ್ಕ ರಜಾ ಆಗಿತ್ತ ಅವ್ರ ಮನೆಲ್ ಅಡ್ಗೆ ಮಾಡ್ತಿದಿನ್.
ಎಲ್ಲಿ ಶೃತಿ ಅಕ್ಕ.
ಅದೇ ಇವ್ರು ರಾಮಣ್ಣ ಚೀಕ.
ಹಾ.
ಅವ್ರ ಅವ್ರ್ ಮನೆ ಶೃತಿ ಅಕ್ಕ ಇಲ್ಗೆ ತಾನೆ ಮದ್ವೆ ಅಗಿರೋದು.
ಅಲ್ಲಿಗ.
ಹ್ಮ್ ಅವ್ರೇ ಅಲ್ವಾ ಹುಡ್ಗಿ ತೋರ್ಸಿದ್ದು ನನ್ನ.
ಹಾ.
ಅವಕ್ಕ ರಜೆ ಆಗಿದ್ದು. ಹ್ಮ್ ಅತ್ರನೆೇ ನಮ್ಮನೆ ಪಕ್ದಲ್ಲೇ ತಾನೆ ಇರದು.
ಅದ್ನೇನೆೇ ಅವ್ರ್ ಮನೆಗ್ ಹೋಗಿದ್ದ.
ಅವ್ರ್ ಮನೆಲ್ಲೇ ಇದ್ದೀನಿ ಇಗ್ಲೂವ.
ಹಾ. ಅಡ್ಗೆ ಮಾಡ್ತಿದೀನಿ ಹ್ಮ್ ಯಕೆ ಅವ್ರ್ ಮನೆಲ್ ಬೇರೆ ಯಾರು ಇಲ್ವಾ.
ಇಲ್ಲ ಅವ್ರ್ ಅತ್ತೆ ಇಲ್ಲ.
ಹ್ಮ್. ನಷ್ಟ ಹ್ಮ. ಈಗ ನಾಷ್ಟ ಏನ್ ಮಾಡಿದ್ರಿ ಭಾತ್ ಮಾಡಿದೆ ಟಮೊಟೊ ಬಾತು ಹ್ಮ್.
ಆಯ್ತಾ ನೀನ್ ನಷ್ಟ ಮಾಡ್ದ.
ಆಯ್ತು ಅವಾಗ್ಲೆ ಆಯ್ತು ಇವಾಗ ಅವ್ಳು ಅವ್ ಅಳೆ ಮನೆ. ಕಳ್ಸಿದ್ದೆ ಇವಾಗ್ ಬಂದಿದ್ಲು ಮಲುಗ್ಸ್ಬಿಟ್ಟು ಕುತ್ಕಂಡೆ ಮಲ್ಕಂಡ್ಲ. ಹ್ಮ್ ಇಗ್ ಮಲ್ಕಂಡ್ಳು ಎದಳ್ತಳೆ ಇನ್ನು ಒಂದ್ ಗಂಟೆ ಒಂದುವರೆಗೆ. ಬೇಗ್ ಮಲ್ಕಂಡ್ರೆ ಬೇಗ್ ಎದ್ಬಿಡದು ಇವಾಗ್ ಎಷ್. ಷ್ಟು ಅನ್ನೆರ್ಡ್ ಗಂಟೆ ಇವಾಗ ಅನ್ನೆರ್ಡ ಗಂಟೆಗ್ ಮಲ್ಗೋಳೆ.
ಹ್ಮ್.
ಎದಳ್ತಾಳೆ ಒಂದ್ ಗಂಟೆ ಒಂದುವರಿಗೆ ಅಷ್ಟೇ ಅವ್ಳ್ ನಿದ್ದೆ. ಹ್ಮ್ ಅವ್ಳುನ್ ಮಲ್ಗಿಸ್ದೆ ಇವ್ನ್ ಎದ್ದ. .
ಹ್ಮ್ ಒಂದಾದ್ಮೇಲ್ ಒಂದು ಫ್ರೀನೆ ಇಲ್ಲ ಅಲ್ವಾ.
ಫ್ರೀನೆ ಇಲ್ಲ ಅಂದ್ರೆ ಇವ್ನು ಮಲ್ಗಿದ್ದ ಸುಮ್ನೆ ಆಡ್ತಾನೆ ಈಗ ಹೊಟ್ಟೆ ತುಂಬೈತಲ್ಲ ಆಡ್ತವ್ನೆ. ಅವ್ಳಂಗಿರ್ತಾಳ ಹ್ಮ್. ಹ್ಮ ಅದೆ ಕೂತ್ಕಳದೆ ಇಲ್ಲ ಅವ್ಳು ಇನ್ನೆಲ್ಲಡ್ತಾಳೆ. ಹ್ಮ್ ಬರಿ ತೀಟೆ ಮಾಡದು ಅವ್ಳು. ಇನ್ನೊಂದ ಸ್ವಲ್ಪ ದಿನಬ್ಬಾ ಅವನು ಒಮ್ಮೇಲ್ ಹಂಗೆ ಆಐ್ತನ ಆಮೇಲೆ. ಹ ಅವಾಗ ಒಂದ್ ಸ್ವಲ್ಪ ಕಮ್ಮಿ ಆಯತ. ಹ್ಮ್ ಇಲ್ಲಿಂದ ಹೋದ್ಮೇಲೆ ಅಂಗನವಾಡಿಗೆ ಹಾಕ್ಬಿಡದೆ ಅತ್ರ ಆಗೋಯ್ತು ಈಗ ನಮ್ಮಲ್ಲಿ. ಅಂಗನ್ವಾಡಿ ಅಲ್ಗ ಹಾಕ್ಬಿಡದೆ ಹ್ಮ ಹೊಯ್ತಳ ಬರ್ತದೆ. ಅಂಗ ಅಂಗನ್ವಾಡಿಲ್ಲಿ ಏನು. ಹತ್ರಿ ಅಂದ್ರರೆ. ಇವಾಗ ಹಳೆ ಮನೆಯಿಂದ ಅಂಗ್ಡಗ್ ಅಪ್ಪು ಅಂಗಡಗ್ ಬರಲ್ವಾ. ಅಷ್ಟು ಹ್. ಅಯ ಅದೇ ಏನ್ ಬರಕ್ಕೆ ಗೊತ್ತಾಗಲ್ಲ ಅವನಗೆ ಅಲ್ ಬಿಡ್ಬೇಕಲ್ಲ ಅವರು. ಅದ ಮಧ್ಯಾಹ್ನದ ಹತ್ ಹತ್ ಗಂಟೆಗೆ ಕರ್ಕ ಹೋಗ್ಬಿಟ್ರೆ ಒಂದ್ ಗಂಟೆಗೆಲ್ಲಾ ಮನ್ಗೆ ಕಳಿಸ್ತಾರೆ.
ಅನ್ಕಳೋದು ಹಂಗೆ ಅವ್ರಗ್ ಗೊತ್ತಾಗಲ್ಲ ಅಂತ ಐಕ್ಳಗ್ ಎಷ್ಟ್ ತಲೆ ಇರ್ತದೆ ಗೊತ್ತಾ.
ಹ್ಮ್ ನಮ್ಗಂತ ಎರಡರಷ್ಟು ಇರ್ತದೇನು ಅಪ್ಪ ತಪ್ಪಿ. ತೆಪ್ಸ್ಕೊಂಬಂದ್ಬಿಡ್ತಾರೆ.
ಹ್ಮ್.
ಲಶುನೇ ಹೋಗ್ಲಿಲ್ವಲ್ಲ ಅಂಗನವಾಡಿಗೆ. ಹೋಗ್ಲಲ್ಲ ಅವಳು. ಡೈರೆಕ್ಟ್ ಕಾರ್ನ್ವೆಂಟ್ಗೆ ಬದಲನನು.
ಹ್ಮ್ ಅಲ್ ಅಲ್ಗೂ ಹೋಗಲ್ಲ.
ಗೊತ್ತಾ ಸಾತು ಒಂದಿನ ರಜಾ ಕೊಡ್ರೆ ಅವ್ರಗೂ ರಜಾ ಹ್ಮ್ ಓ ಹಾಗೆ. ಜೊತೆಗ ಇರ್ಲೇಬೇಕು.
ಇರ್ ಸಾತು ಇರ್ಲೇಬೇಕು.
ಹ್ಮ್.
ಸಾತೂ ಹೋಗ್ಲಿಲ್ಲ ಅಂತಂದ್ರ.
ಅಂದ್ರೆ ಅವಳಗ ರಜಾ ಆದ್ರೂ ದೂರ ಅಲ್ಲ. ಹ್ಮ ವ್ಯಾನ್ ಅಲ್ವಾ ಅವ್ರಗೇನು ಅನ್ಸಲ್ಲ ಹ್ಮ್. ಹ್ಮ್ ಬೇಗನೆ ಬರ್ತದಲ್ಲ ವ್ಯಾನ್ ಹ್ಮ್ ಆದ್ರೂ ಹತ್ರ ಇರ್ಬೇಕಿತ್ತುಕೊ ಬರ್ತದ. ಹ್ಮ್. ನರಸಿಪುರ ಅಲ್ಲಿಲ್ಲಿ ಒಂದ್ ಸ್ಟ್ರೈಟ್ ರೋಡ್ ಐತೆ.
ಅದು ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಹೋಯ್ತಿದ್ದ ಆದ್ರೆ ಅದು ಚೆನ್ನಾಗಿಲ್ಲ.
ರೋಡ್ ಚೆನ್ನಾಗಿಲ್ಲ ಹ್ಮ್ ಹ್ಮ ಈ ನರಸೀಪುರ ಮೇಲೆ ಹೋಗೋದು ಅದು ಬಳ್ಸೆ. ಹೌದ.
ಹ್ಮ್ ಅದಕ್ಕೆ ದೂರ ಅಂತ ಅನ್ಸ್ತದ.
ಇಲ್ಲ ಇದ ಇಲ್ಲಿ ಹ್ಮ್ ತಲ್ಕಲ್ಲಿ ಹ ಮತ್ತೆ. ಅಲ್ಲಿ ಚೆನ್ನಾಗಾಗಿದೆ ಸಿ ಬಿ ಎಸ್ಸ ಅಲ್ವಲ್ಲ ನಾವವು ಸೇರ್ಸಗದಿ ಹ ಸಿ ಬಿ ಎಸ್ಸ. ಹ್ಞೂ ಅದೇ ನೋಡಿದೆ ಫೋಟೋದಲ್ಲಿ ಸ್ಕೂಲ್ ದೊಡ್ದ.
ಅದು ಸಿ ಬಿ ಎಸ್ ಸಿ ಸಿಲಬಸ್ಸು ಇವಾಗ ಮೂರ್ ಸಿಲಬಸ್ ಇರುತ್ತದೆ ಸ್ಟೇಟು.
ಸಿ ಬಿ ಎಸ್ಸ ಐ ಸಿ ಎಸ್ಸ ಅಂತ.
ಹಂಗೆ ನಾವು ಸಿ ಬಿ ಎಸ್ ಸಿಕ್ಸ್ ಹೇಳ್ಸಿದಿವವಿ. ಇಲ್ಲಂದ್ರೆ ನಾವು ಮಾಮೂಲಿ ಸ್ಟೇಟ್ಗೆ ಸೇರಿಸೀವಿ. ಅಂದ್ರೆ ಇಲ್ಗೆ ಸೇರ್ಸ್ಬೋದಿತ್ತು ಹ.
ಅತಾ
ಹಾ ಆಯ್ತು ಬಿಡು ಯಾವ್ದದೋ ಒಂದ್ ಅಸಕ ಮಾಡ್ತೇನಿ.
ಇವಾಗ ಏನ್ ಮಾಡಕೆ ಮಧ್ಯಾಹ್ನ ಅಡುಗೆ ಮಾಡಕ
ಹ್ಮ್ ಮಾಡ್ಬಿಟ್ಟು ಇಟ್ಬಿಟ್ರೆ ಇನ್ನು ನಾವು ನಾಳೆ ತಾನೇ ಸ್ನಾನ ಮಾಡೋದು ಅವ್ರ ಮನೆಯಲ್ಲಿ ಅವ್ರ ಗಂಡ ಇಬ್ರು ಗಂಡ್ಮಕ್ಳು ಅವ್ರ ಮಾವ ಎಲ್ಲ ಅವ್ರೆ
ಓ ಎಲ್ಲರಿಗು ಈಗ್ಲೇ ಮಾಡ್ಬಿಟ್ ಬರ್ಬೇಕು ಇನ್ನು ನೈಟ್ಗೆ ಅದೇ ನೈಟ್ಗೂ ಸೇರ್ರಿಸಿ ಮಾಡ್ಬಿಡೋದು ಸಾಂಬಾರ್ ನ ಹ್ಮ
ಅನ್ನ ಬೇಕಾದ್ರೆ ಪ್ರತಿ ಅಣ್ಣನೇ ಮಾಡ್ಕೊತಿದೆ
ಹ್ಮ
ಹ್ಮ್ ಅದಕ್ಕೆ ಮಾಡ್ತಿದ್ದ ನಮ್ಮ ಬೇಳೆ ಸಾಂಬಾರ್
ಹ್ಮ... ಎಲ್ಲೆಲ್ಲೂ ಅದೇ ಇನ್ನೇನು ಹ್ಮ್
ಹ್ಮ.. ಅದೇ
ಹ್ಮ ಇನ್ನೇನು ಅ ತರ್ಕಾರಿ ಕಟ್ ಮಾಡ್ತಿದೆ ಪಾತ್ರೆ ಐತೆ ಒಂದ್ ಸ್ವಲ್ಪ ಪಾತ್ರೆ ತೊಲ್ಬಿಟ್ಟು ಹ್ಮ್ ಹೋಯ್ತಿನಿ ಹ್ಮ್....
ಹ್ಮ....
ನಾನು ಹ ಅಡ್ಗೆ ಮಾಡ್ತಿರೋದು ನನ್.. ಅದನೇ ಅನ್ಕೊಂಡೆ ನಾನು
ಇದುವರೆಗೂ ಹೋಗಿಲ್ಲ ನಾನು ಹ್ಮ
ಟೈಮು ಎಲ್ಲ ಟೈಮು ಟೈಮ್ ಬಂದಾಗ ಹ್ಞೂ.... ಇನೇನು ನಾನ ಅಕ್ಕನ್ಗೂ ಮಾಡಿದ್ದೆ ಅಕ್ಕ ತೆಗಿಲಿಲ್ಲ ಅನು ಜೊತೆ ಮಾತಾಡ್ತಿದ್ಲು ಹ್ಮ್... ಅದು ಕೆಲ್ಸಕ್ಕೆ ಇದು ಏನೇನೋ ಪ್ರಾಜೆಕ್ಟ್ ಆಗ್ತಾರಲ್ಲ.
ಹ್ಮ
ಅವರು ಎಲ್ಲ ಕಾಲಿ ಹೋಗ ಅಂದ್ರ
ಹ್ಮ...
ಹ್ಮ್ ಹ್ಮ್ ಎಲ್ಲ ಬೇಡ್ವರಿಗೂ ಹಾಕ್ಬೇಕಲ್ಲ ಅಲ್ಲು ಪಿಜಿಲಿ ಸುಮಾರು ಜನ ಮಾಡ್ದಾರೇಳ್ಬೇಕಬೇಕ ಅವ್ರ ಮನೆಯವರು ಅಂತನವರು ಇವರು ಎಲ್ಲ ಹ್ಮ ಎಲ್ಲವೂ ಹಾಕ್ಬಾರ್ದಕ್ಕ ಇನ್ನೊ್ಸ ಕೇಳ್ತೀನಿ ನಿ
ಹ್ಞ ನಿನ್ಗಿಲ್ಲ ಅಲ್ವಾ ಫೋನ್ ಮಾಡೋದು
ಮಾಡದು ಹ್ಮ ಇಲ್ಲ ಇವಾಗ ಜಷ್ಟು ಒಂದ್ ತಿಂಗಳು ಅಷ್ಟೇ ನಾನು ಇನ್ಸ್ಟಾಲ್ ಮಾಡಿದ್ದು ಅದು ನಿಕ್ಕಿತ ಬಂದ್ ಹೇಳಿದ್ದು ಅಂದ್ ನನ್ಗ್ ಗೊತ್ತಿರ್ಲಿಲ್ವಲ್ಲ ನಿಕಿತಾ ಬಂದು ಒಂದ್ ಆ್ಯಪ್ ಡೌನ್ಲೋಡ್ ಮಾಡ್ತೀ ಲ್ಯಾಗ್ ಔಟ್ ಮಾಡ್ಕೋತೀವಿ ನೀವ ಏನು ಮಾಡಕೆ ಹೋಗ್ಬೇಡ ಆ್ಯಪ್ನ ಮಡಕೊಂಡಿರೋ ಫೋನ್ಲೇ ಅಷ್ಟೇ ಅಂದಲು ನಾನು ಅವಾಗ ಏನಕ್ಕೆ ಏನು ಎತ್ತ ಅಂತ ಎಲ್ಲ ಸರ್ಚ್ ಮಾಡಿ ಹುಡಿಕ ತಟ್ಕೊಂಡು ಅವರು ಕೇಳಿ ಆಮೇಲೆ ಅಂದ್ಲು ಈ ತರ ಅಂತ ಅದಕ್ಕೆ ಅದಕ್ಕೆ ಲಾಗ್ ಔಟ್ ಗೊತ್ತಿರ್ಲಿಲ್ಲ ಅವಾಗ ಹಿಂಗ ಹಿಂಗೆಲ್ಲಾ ಅಂದ್ಲಲ್ಲ ಅದ್ರದ ಏನು ಎಫೆಕ್ಟ್ ಇಲ್ಲ ಏನು ತೊಂದ್ರರೆ ಇಲ್ಲ ಅದಕ್ಕೆ ಏನಾಯ್ತದೆ ಎಂತದ್ದು ಇಲ್ಲ ಅಂದ್ರಲ್ಲ ಸರಿ ನಾನೇ ಟ್ರೈ ಮಾಡಿ ನೋಡ್ತೀನಿ ಬುಡು ಅಂದೆ ನಾನು ಕೇಳಕ್ ಬ ಇದ್ ನಾವ ಮಾಡ್ಕೋ ಅತ್ವಂದ್ರ ನೀ ಮಾಡತೀನಿ ಅಂತ ಅನ್ಬಟ್ಟು ಓದ್ಲು ಲ್ಯಾಗ್ ಔಟ್ ಮಾಡ್ಕೊಂಡು ಈ ನಂಬರಿಂದ ಮಾಡ್ಕೊಂಡ ಮಾಡ್ಬಿಡ್ಬೋದು ಅಂತ ಇದ ಮಾಡಿದಲು ನನ್ಗೇನ್ ಗೊತ್ತಿತ್ತು ಹ್ಮ ಅದ್ಕ. ಹ್ಮ ನಕ್ಕೆ ನಾನ ಟ್ರ ಕೆಲ್ಸ ಹೋಗಾ ಹ್ಮ್ ಹಓದ್ಲಲ್ಲ ದಿನಯ್ತಾಳೆ.
ಹ್ಮ್
ಹ್ಮ
ಮತ್ತೆ ಮಧ್ಯಾಹ್ನಕ್ಕೆ ಇವಾಗ ಅಡ್ಗೆ.
ಮಧ್ಯಾಹ್ನಕ್ಕೆ ಸಾಂಬಾರ್ ಅದೇ ಅನ್ನ ಮಕ್ಕಳ ರಾತ್ರಿ ಸಾಂಬರ ಮಾಡಿದ್ದು.
ಹ್ಮ
ಅದಕ್ಕೆ ಅನ್ನ ಮಾಡ್ಕೊಳ್ಳೋದು ಹ್ಮ್.
ನಿಮ್ಮಮ್ಮ ಏನ್ ಇಲ್ಲೇ ಆಯ್ತಾ ಅಲ್ಗೋಗಯ್ತಾ.
ಇಲ್ಲೇ ಅದೆ ಅವಳು ಕರ್ಕೊಂಡು ಹೋಗಿತ್ತಲ್ಲ ಕರ್ಕೊ ಬಂದ್ಲು. ಹಳೆ ಮನೆಗ ಹೋಗಿದ್ಲು.
ಹ್ಮ್
ಕಾರ್ಕ ಬಂದ್ ಈಗ ಮಲಗಿಸದೆ ಅವಳ್ನ ಮಲ್ಗಸುದ್ರೆ ಫ್ರೀ
ಸಮಾಧಾನ ಆಯ್ತದೆ ಅಲ್ವ ಒಂಥರ.
ಫ್ರೀಡಮ್ ಸಿಕ್ತಾವ ಹಂಗಯ್ತದೆ.
ಒಂಥರ ಫುಲ್ ಸಮಾಧಾನ ಅನ್ನಿಸ್ತದೆ.
ಹ್ಮ್ ಅವಳು ಎದ ಮೀ ಹೋಗ್ತಾಳೆ ಅಯ್ಯೋಯ ಎದ್ಲಲ್ಲಪ್ಪಾ ಅಂತ
ಹ್ಮ್
ಹ್ಮ್ ಮಧ್ಯಾಹ್ನ ಮಲ್ ಮಲ್ಕಾತಾಳ ಅವಳ ನಾಳಿ ಸಾಯಂಕಾಲ ಟೈಮ್ ಮಲಗಸ್ಬೇಕು ಅನ್ಕೊಂಡ್ರರು ಮಲ್ಕೊಳ್ಳಲ್ಲ ಅದು ರೂಢಿ
ಏಕಂತಂದ್ರೆ ಈಸ್ರ್ಕ್ ಹೋದಾಗ ನೀನ್ ಅಂಗನವಾಡಿ ಕಳಿಸ್ತೇನ್ಕೋ ಅಲ್ ಬೆಳಗ್ಗನೆ ಹೋಗಿ ಮಲ್ಕೊ ಬಿಟ್ರೆ ಈಗ ಮಧ್ಯಾಹ್ನ ಆದ್ರೆ. ತದ ಬಂದಿದ ತಕ್ಷಣ ಊಟ ಮಾಡಿಸಕು ತಿನ್ಸ್ಬಿಟ್ಟ ಮಗಸ್ಬೋುದು ಮದ್ಯಾನ ರೂಢಿ ಮಾಡಿದ್ರೆ.
ಹ್ಮ್
ಆಮೇಲೆ ಒಂದ್ ಮೂರ್ ಗಂಟೆ ನಾಲ್ಕಕ್ ಗಂಟೆಗ ಎದ್ರೆ ಚೆನ್ನ್ ಆಟ ಆಡ್ಕೊಂಡು.
ಆಟ ಆಡ್ ನಾನ್ ಬೈದು ಸೀರೆ ಒಳಗಡೆಗೆ ಹಾಕಿ ತೂಗ ಮಲಗಸೋದು. ಇಲ್ಲ ಅಂದ್ರೆ ಅಂಳ್ಕೊಳದೆ ಇಲ್ಲ ಅವ್ಳಿಗೆ ನಿದ್ದೆ ಬರೋದೇ ಎರಡ ಗಂಟೆ ಮೂರು ಗಂಟೆ ಮೇಲೆನೆ ಅವಳಿಗೆ ನಿದ್ದೆ
ಹ್ಮ್ ಅವಾಗ್ಲೇ ರೂಢಿ ಮಾಡ ಒಬ್ಬೇ ಈ ಇಷ್ಟೊತ್ತಕ ಮಲ್ಗಿಸ್ಬಿಡು.
ಹ್ಮ್ ಹ್ಮ್ ಅಳ್ಳುದ ನಿದ್ದೆ ಬಡ್ತಲ್ಲ ಅವಾಗ ಅವಳೇ ಸೀರೆ ತೋರಿಸಸ್ತಾರೆ ನಿದ್ದೆ ಮಾಡ್ ಅಂತ ಮೀನ್ ಮೇನ ತಾಳೆ ಅವಾಗ ಮಲಕಸ ತಕ್ಷಣ ಮಲ್ಕೊಬಿಡತಾಳೆ. ಹ್ಮ್ ಅಷ್ಟೇನೆ ಪಪ್ಪಾ ಅಂತಾಳೆ ಅಮ್ಮ ಎಲ್ಲಾನೂ ಅಂತಾಳೆ. ಮಾತು ಒಂಥರ ತೊದ್ಲುತರ ಮಾತು ಕರೆಕ್ಟಾಗಿ ಕೇಳಳ್ಸಲ್ಲ. ಅವಳು ಮಾತಾಡ್ತಾಳೆ ಆದ್ರೆ. ಅಕ್ಷರಗಳು . ಅವಳ ಭಾಷೆಯಲ್ಲಿ ಏನನ ಅಂತದೆ ಹ್ಮ.
ಹ್ಮ್ ಬಾ ಇನ್ನನ್ ಸ್ವಲ್ಪ ದಿನ ಕಲ್ತ್ಕತಳ ಅಮ್ಮು.
ಈಗಲೇ ಅಷ್ಟು ಮಾತಾಡುತ್ತೆ ಕಲ್ತ್ಕಡೆ ಅದನ್ನೆಲ್ಲ ಬಾಯಿ ಮಚಸೋದೆ. ಮುಚ್ಚು ಅಂದ್ರೆ ಮುಚ್ಚಲ್ಲಾ ಅವಳು.
ಕ್ಲಾಸ್ ಅದ ಕೂರು ಅಷ್ಟೇ
ಹ್ಮ್ ಇನ್ನೇನ್ ಮಾಡದು ಕಾಣತದ ಅಲ್ಲಿ.
ಹ್ಮ್.
ಮೂರು ವರ್ಷ ನಾಲ್ಕು ವರ್ಷ ಆಗೋವರೆಗೂ ಆಗ ಅವರೇ ಸುಮ್ಮ ಆಗ್ತಾರೆ. ಹ್ಮ್ ಮೂರ್ ವರ್ಷಕ್ಕೆ ಬೇಬಿ ಸಿಟಿಂಗ್ ಆಗ್ತದು. ಹ ಅಲ್ಲಿ ಅವಯ್ಯ ಹಂಗೆ ಅಂದಿದ್ದು ನಾನು ಬೇಡ ಅಂದೆ. ಈಗ್ಲೇ ಹಿಂಗಾಗಿ ಅಲ್ಲಿಯ ಐಕ ಮಕ್ಳಿಗೆಲ್ಲ ಹೊಡದಾಕ್ ಬಿಟ್ರೆ ಆಮೇಲೆ ಇಲ್ಲಿ ಪಕ್ಕದ ಮನೆವಕ್ಕೆ ಬಿಡಲ್ಲ ಇವಳು ಒಡೆಯದ್ ಜಾಸ್ತಿ ಹ್ಮ್ ಕಲ್ಕಳೆ ಹ್ಮ. ನೋಡದ ಇದ ಮಾಡ್ತಾರೆ ಅವಯ್ಯ ಹಂಗೆ ಅಂದ. ಬೇಬಿ ಸಿಟ್ಟಿಂಗ್ ಹಾಕ್ಬಿಡ್ತೀನಿ ನಾನೇ ಕರ್ಕೊಂಡ ಕರ್ಕೊಬರ್ತೀನಿ ಅಂದ.
ಹ್ ಸುಮ್ಮನೆ ಹಾಕ್ಬಿಡು ಬೇಬಿ ಸಿಟಿಂಗ್ ಅಷ್ಟೇ.
ಹ್ಮ್ ಅದಕ್ಕೆಲ ನಂಜನ ಕೂಡ ಹತ್ರ ಅಲ್ವಾ ಇಲ್ಲ ಮೇಲ್ಗಡೆ ಇದ್ದಂತೆ ಚಾಮ್ರಾಪುರ ಅಲ್ಲಿ ಮೇಲ್ಗಡೆ ಇದ ಪೀ ಸೀ ಇದ್ರೆ ನೋಡಿ ಬಿಟ್ಟು ಹಾಕು ಫುಲ್ ಫಾರ್ಮ್ ಏನು? ಹೌದಾ-
ಹ್ಮ್ ಸೆಂಟ್ರಲ್ ಸಿಲ್ಯಾಬಸ್
ಹ್ಮ್.
ಹ್ಮ್.
ನೋಡೋದ ಯಾವ್ದಾಗ ಆಗ್ತಾರ ಅಂತ
ಅದಿದ್ರೆ ನೋಡ್ಬಿಟ್ಟ ಹಾಕು.
ಹ್ಮ್.
ಹ್ಮ್.
ನೋಡದ ಅಯ್ಯ ಹಂಗೆ ಆಗ್ಲೆ ಅಂದ್ಬಿಟ್ಟ. ಅದಕ್ ನಾನೇ ಬೇಡತ್ತ ಹೊಳ್ಳೆತೆಗ ಇದು ಎಲ್ ಕೆ ಜಿಗೆ ಹಾಕದಂತೆ
ಅಂದ್ರೆ ಸ್ಕೂಲ್ಗೆ ಹೋಗೋದು ಅದೆಲ್ಲಾ ಕಲಿತಾರೆ ಇವಾಗ ಶಿಸ ಬರಕಂದ್ರೆ ನಮ್ಗ ಇಷ್ಟ ಬಂದಗ. ಕಲ್ಸ್ತಿವಿ ಸ್ಕೂಲ್ ಆದ್ರೆ ಒಂಥರ ಅಲ್ವಾ?
ಕ್ಲೀನಾಗಿ ಹೆಂಗೆ ಕೂತ್ಕೋಬೇಕು ಏನು ಅಂತಾರು ಹೇಳ್ಕೊಡ್ತಾರೆ ಅಂತಾನ. ಹ್ಮ್ ಅವತ್ತತಿಂದಾನೆ ಆ ಏಜ್ ಇಂದಾನೆ ಕಲ್ಸುದ್ರೆ ಕಲ್ಸ್ಕತರಿ ಹ್ಮ್.
ಅಂತ
ಅಂತ ಇದ ಹಿಂಗ ಆಡುತ್ತಲ್ಲ ಆಮೇಲೆ ಅಲ್ಲೂ ಹೊಡದ ಗಿಡದ ಬಿಟ್ಟ ಆಮೇಲೆ ಕಂಪ್ಲೇಂಟ್ಸ್ ಗಳೇ ಬಂದ್ ಸುಮ್ನೆ ಆತ್
ಆಮೇಲೆ ಎಳ್ ಕೆ ಜಿ ಸೇರಿಸಿದ್ರೆ ಬರಲ್ವಾ?
ಅಂದ್ರೆ ಮನೇಲ್ಲೇ ಇದು ಮಾಡಿರ್ತೀವಲ್ಲ.
ತಂಗಿ ಕಲಿಯೋದು ಇವಾಗ ಸ್ಕೂಲಲ್ಲಿ ಕಲಿಯಕು ಮಳೆಯಲ್ಲಿ ಮಾಡಕ ತುಂಬಾ ವ್ಯತ್ಯಾಸ
ಹ್ಮ್.
ಹ್ಮ. ಸುಮ್ಮ್ನೆ ಹಾಸ್ಪಿಡೋ ಬೇಬಿ ಸಿಟಿಗೆ
ಹ್ಮ್ ಆಕಲ್ತು ಇವಾಗ ಹೋದಾಗ ಅದನೇ ಮಾಡ್ಬೇಕು ಸದ್ಯಕ್ಕೆ ಅಂಗನವಾಡಿಗೆ ಇಲ್ಲ ಅಂದ್ರೆ ಬೇಬಿ ಸಿಟಿಂಗೆ ಹಾಕಿ ಬಿಡ್ಬೇಕು.
ಹ್ಮ.
ಹ್ಮ್.
ನೇನ
ಇನ್ನೇನು ಹೇಳ್ಬೇಕು.
ಅಯ್ಯೋ ಕದಕ ಕಣ್ಣು ಕಡಲೆ ನೋವು